ಯ ಚ ನಮ್ಮ
ಆರಾಮ ಅದಿಕ್ಕ.
ಹ್ಮ, ಆರಾಮದಿ ನೋಡವ ನೀ ಆರಾಮದಿಯಾ
ನಾನ್ ಆರಾಮಿ ನೋಡಕ್ಕಮನೆಯಲ್ಲೇಲ್ಲಾ ಆರಾಮರಕ್ಕ.
ನಿಮ್ಮನ್ಯಾಗ
ಮನ್ಯಾಗನ ಆರಾಮದರನೋಡಕ್ಕ. ಮಕೊಂಡ್ ಏನಕ್ಕ ದನಿನ್ ಕೇಳತ್ತ
ಸ್ವಲ್ಪ ಕೊಂತಿದ್ದೆ. -
ಇಲ್ಲ ಧನಿ ಅಂತ ತರ ಐತೆ ಅದ್ಕ ಮಕ್ಕೊಂಡ್ದಾಳೆ ನನ್ಗೆ.
ಹ
ಚಾ, ಅಕ್ಕಾ
ಚಾ ಆಗೇತ್ ನೋಡುವ ನಿಮ್ದು
ನಾವ್ ಇನ್ನಾಈಗ ಚಾ ಬಿಸ್ಕಿಟ್ ಕುಡ್ದೀವಿ ನೋಡಕ್ಕ. ಮಳಿ ಬರಕತ್ ಏನಕ್ಕ ಕಳಿ
ಇವಾಗಿಲ್ಲ ಮಳಿ ಅವಾಗ್ಲೇ ಬರ ಕುಂತಿತ್ತು. ಇವಾಗ ಏನಿಲ್ಲ ಹೊರಪಾಗ್ಯಾದ.
ಇಲ್ಲಿ ಅನ್ ಮಾಡನ್ ಆಗದಕ. ಇಟ್ಟ ಹಕ ಇ ಇಟ್ಟತನ ಮಾಡಾಗಿತ್ತು. ಈ ಹಗಳೆ ಬಂದೆ ಒಂದ್ ಸ್ವಲ್ಪ ಬಂದ್ ಹೋಗಿ ಮತ್ತೆ ಈಗ ಸ್ವಲ್ಪ
ಜೆಟಿ, ಜೆಟಿ ಬಾರಕುಂತಾನು. ಹ್ಮ್, ಹ್ಮ ಈ ಕಡೆ ಏನು ಇಲ್ಲ ಹಾ, ಹೇಳು ಕೇಳುತ್ತ ಈ ಕಡೆ ಏನಿಲ್ಲ ಎಲ್ಲ ಹೊರಪಾಗ್ಯದ.
ಹಕ
ಶತಕ ಈ ಕಡೆನು ಹ್ಮ್ ಹ್ಮ್
ಹ್ಮ ಇಟ ತಾನ ಅಲ್ಲಿ ಅತ್ತಿ ಬೀಜ ಒೋಗ ಗುಣ್ಯಾಕ್ ಬಂದ್ವಿ
ಹ್ಮ್ ಏನ್ ಇವಾಗ ಅತಿ ಬೀಜ ಊರ ಕುತ್ರ ನ್ ಮತ್ತ
ಹಓ ಅಕ್ಕ ನಾಡ್ಸಿ ಎಲ್ಲಾ ಊರ್ಲ್ಲ ಫಸ್ಟ್ಗೆ ನಾಟಲ್ಲ ಚೆಂದ
ಹ್ಮ್ ಹ್ಮ್ ಮತ್ತೆ ಊರಕ್ ಹೋಗಿದ್ರಾನ
ಹ್ಮ ಒಂದೊಂದ್ ಬೀಸ ಇದಾಗ್ಯಾವಲ್ಲ ಅದಕ್ಕೆ ಅಮ್ಮ ಒಗ್ಗುಣಿ ಹಾಕಕ್ ಹಯ್ದೀವಿ
ಹ್ಮ್ ಹ್ಮ್
ಏನ್ ಮಾಡತ್ರಿಕ್ಕ
ಟೀ ನೋಡ್ಕನ್ ಕುಂತಿದ್ದ ನೋಡವ
ಹ್ಮ್ ಹ್ಮ್ ಚಂಜಿಗ್ ಮಾಡ್ಬೇಕ ಏನ ಕಡೆಗ
ಹೂನು ಅಡಗ್ ಮಾಡ್ಬೇಕು ನಾನೇ ಟಿ ನೋಡ್ಕೊಂಡ ಕುಂತಿದ್ದೆ ಇದ ದಾರ ಇತವಲ್ಲ ಅದ ನೋಡ ಕುಂತಿದ್ದೆ
ಹ್ಮ್
ಹ್ಮ
ಚೆನ್ನ ಕದಾ
ಹಾ
ದಾ
ಹ್ಮ ಧಾರ್ಯಿ ನೋಡ್ತನಿ ಹ್ಮ ನಾನು ನೋಡ್ತನಿ ಧಾರ್ವಾಹಿ
ಹ್ಮ್ ನಮ್ಮ ಅಕ್ಕ ನೋಡ್ತಾದ ಧಾರಾವಹ್ತೆನ ದಾರ ನೋಡ್ತಾ ಆಕಿ
ಹೌದಾ
ಹ್ಮ್ ಅ ದಾರಾ ನ್ ನೋಡೋದ ಹೆಂಗ್ಯಾರ ಇಲ್ಲಿ ಕ್ಯೂರಸಿಟಿ ಜಾಸ್ತಿ ಇಟ್ಟರ್ ಉತ್ತರ
ಹ್ಮ ಮತ್ತೆ ಅದಕ್ಕೆ ನೋಡೋದು ಏನಾಗುತ್ತೆ ಏನಿಲ್ಲ ಏನಾಗುತ್ತೆ ಏನಿಲ್ಲ
ಹಾ
ಹಾ
ಅ ಏನಾರ ಯಾರಾರ ಸಾರಿ ಸಳಿ ಕಟ್ಟೋದಿತ್ತ ಅಂದ್ರೆ ಈ ಕರ್ತನೇನಿಲ್ಲ ಕರ್ತನ್ ಕರ್ತನನೇಟ ಆಯ್ತು ಮುಸ ಬಿಟ್ಟರುತ ಹ್ಮ್ ಅದಕ್ಕೆ ಜಾಸ್ತಿ ನಾ ದಾರ ನೂ ನೋಡಲ್ಲ
ನಾನ್ ಮುಂಚಕ್ ನೋಡ್ತಿಲ್ಲಾ ಇವಾಗ ನೋಡೋದ ಕಲ್ತೀನಿ ಹೊಸ್ತಾರ ಇದೊನ್ ಮುದು ಸಷ ಒಂದು ಇವ ಗೌರಿ ಕಲ್ಯಾಣ ಒಂದು ಹೊಸ್ತ ಬಂದವಲ್ಲ
ಹತಾ
ಅವನೇ ಜಾಸ್ತಿ ನೋಡ ಕಲ್ತನ್ನಾನು
ಇಲ್ಲಕ್ಕ ನಾವು ಇದು ನೋಡ್ತಿವಿ ಅದ ನಿನ್ನ ಜೊತೆ
ಹಾ ಹಾ ಹ
ಹ ಅವ್ನು ನೋಡ್ತಾಳ ಅಕ್ಕ ಬಾಳ ನಾನ್ ಯಾವಾಗಾರ ಒಮ್ಮೆ ನೋಡ್ತಿರ್ತಿ
ಕಲ ಕನ್ನಡದಾಗೆ ಜಾಸ್ತಿ ನೋಡ್ತನಿ
ಹ್ಮ್ ಕಲರ್ ಕಲರ್ದ ಅದೇ ಗೌರಿ ಕಲ್ಯಾಣ ಮುದ್ದು ಸೊಸೆ
ಹ್ಮ್ ಫುಲ್ ಆರ್ ಗಂಟೆಲಿಂದ ಸ್ಟಾರ್ಟ್ ಆತವಲ್ಲಾ ಆರ್ ಗಂಟೆಲಿಂದ ಸ್ಟಾರ್ಟ್ ಮಾಡ್ತ ನೋಡಕ್
ಏ ಹೊಸ್ತಾಗ ಅಗ್ನಿಸಾಕ್ಷಾತ್ ಅದೊಂದು ಬಂದ
ಸಾಕ್ಷಿ ಒಂದು ಇದು ರಾಣಿ ಒಂದು
ಹ್ಮ
ಆ ಮತ್ತ ಅದೊಂದ ಸ್ವಲ್ಪ ಗ್ಯಾಪ್ ಬಿಡ್ತೀನಿ ಅಲ್ಲಿ ಬರ್ಕೊ ಪ್ರೇಮ ಕಾವ್ಯ ಅದನ್ನ ನೋಡ್ ಸ್ವಲ್ಪ ಸ್ವಲ್ಪ ನೋಡ್ತನಿ ಯಾವಗಾರ ನೋಡಬೇಕು ಅನಿಸಿತು ಅಂದ್ರ ಅದೊಂದು ಮತ್ತೆ ಮುದು ಸೊಸೆ ಆತದ ಗೌರಿ ಕಲ್ಯಾಣ
ಹ್ಮ
ಹ ಶ್ರೀಗಂಧದ್ ಗುಡಿ ಎಲ್ಲ ಲೈನ್ ಇಟ್ಟಬಿಡ್ತವ ಒಮ್ಮಲಿಗೆ ಹತ್ತು ಗಂಟೆ
ಹ್ಮ ಈ ಶ್ರೀಗಂಧದ ಗುಡಿ ಚಂದ ನೆಡ್ಡದ್ದೆ ಅಲ್ವಾ ಅಕ್ಕಾ
ಹ್ಮ್ ಬಾರಾ ಚಂದ ನೋಡಾಕ ಅದು ಒಂದು ಈ ಪವಿತ್ರ ಬಂಧನ ಒಂದು ಚೆಂದ ನಡೆದದಾ ಈಗ ಎಲ್ಲಸು ಭಾರಿ ಮಸ್ತ್ ನೋಡ್ದ ಹ್ಮ ಭಾರಿ ಮಸ್ತ್ ಮಸ್ತ್ ನೆಡೆದವು ಎಲ್ಲಸು ಕಲರ್ಸ್
ಅಕ್ಕ ಹಂಗೆ ಅವಗ ಒಬ್ರು ನಡ್ಸ್ಕೋತಿರಂದ್ರು ಇನ್ನೊಂದು ದಾರವಾಹಿ ದಾಗ ಹಿಂಗೆ ನಡ್ದಿರ್ತದ ಸೇಮ್ ಸೇಮ್ ಸೀನ್
ಅಲ್ಲಿ ಪವಿತ್ರ ಬಂದಂದಾಗ ಅವ ಸೂರಜ್ ಆಕಿ ತಲಿಕಟ್ಟಿದೆ ಇಲ್ಲಿ ಗೌರಿ ಕಲ್ಯಾಣದಲ್ಲಿ ಅವ ಈಕಿ ತಾಳಿ ಕಟ್ಟಿದ
ಹ್ಮ್ ಸೇಮ್ ಸೇಮ್ ಅದೇ ಇವಾಗ ಬೇರೆ ತರೋದಾಗ ಮತ್ತತ್ ಅದೇದಲ್ಲ ಟಾಫಿಕ್ ಇರೋದು ಅದಕ್ಕೆ ಜಾಸ್ತಿ ಜನ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರಲ್ಲ
ಬೇರೆದಾರ ಹೆಂಗ ಮಾಡಿರ್ತಾರ ಇದ್ರಾಗನ ಹಂಗಗೆ ಇಟ್ಟಿರ್ತಾರ
ಹ್ಮ್ ಆದ್ರು ಸ್ವಲ್ಪ ಚೇನ್ ಮಾಡಿರ್ತಾರ ಅಲ್ಲಿ ಅಣ್ಣ ತಂಗಿ ಅಲ್ಲಿ ಅಣ್ಣ ಅಂದ್ರೆ ಅಣ್ಣ ತಂಗಿ ಇಷ್ಟಪಟ್ಟ ಹುಡ್ಗಿ ಮದವೆ ಆದ್ರೆ ಇಲ್ಲಿ ಆ ಅಂದ್ರೆ ತಂಗಿ ಅಣ್ಣನ್ ಇಷ್ಟ ಪಟ್ಟ ಮದ್ವೆ ಈ ತರ ಎಲ್ಲ ಚೇಂಜ್ ಮಾಡಿರ್ತಾರ ಅಷ್ಟೇ
ಹೌದ ಅಲ್ಲಿ ಹು ಅಲ್ಲಿ ಇದ್ರರು ತಮ್ಮ ಅಣ್ಣ ಇಷ್ಟು ಪಟ್ಟ ಹುಡುಗಿನ ತಮ್ಮ ಮದ್ವೆ ಆಗೋನೇ ಅಕ್ಕಾ
ಹ್ಮ್
ಇಲ್ಲಿ ತಮ್ಮ ಇಷ್ಟ ಪಟ್ಟದ್ದು ಅಣ್ಣ ಮದುವೆ ಹಾಗಾನ
ಹ್ಮ್
ಯಾರ್ ಇಷ್ಟ ಪಟ್ಟಿರ್ತಾವ ಅವ್ರ ಜೊತೆ ಮಾಡಲ್ಲ ಅವರು
ಹ್ಮ್
ಏನ ಹೇಳನ
ಆದ್ರೂ ನೋಡಕ್ ಇಂಟ್ರೆಸ್ಟ್ ಇರ್ಬೇಕಲ್ಲ ಕ್ಯೂರಿಯಾಸಿಟಿ ತೊಡ್ಕಕ್ಲರ್ದಷ್ಟು ಟಾಪಿಕ್ ಕೊಟ್ಬಿಡ್ತಾರ ಒಮ್ಮಲಿಗೆ ಏನಾಗುತ್ತೆ ಏನಿಲ್ಲ ಏನಾಗುತ್ತೆ ಏನಿಲ್ಲ ಅನ ಸ್ಥಿತಿ ಸ್ಥಿತಿಗಿರುತ್ತಾ ಹ್ಮ್
ಗಂಡ್ಮಕ್ಳು ಅದಕ್ಕೆ ನೋಡಲ್ಲ ಬಾಳ ಅಣ್ಣ ಅಂತ್ರು ಬರೀ ಅದ ಏನಯವ ಅದ ಕರೆಕ್ಟ್ ಟೈಮ್ ಮುಗಿಸಸ್ತಾರಂದ ನೋಡೋದೇ ಇಲ್ಲ
ನಾವೇ ಬಿಡ್ಲಾರದಾಗ ನೋಡ್ತಿವಿ ಮುಂದೆ ಏನಾಗುತ್ತ ಮುಂದೆ ಏನಾಗುತ್ತೆ ಅಂತ
ನಾವು ಮುಂದು ನಾಳೆ ನಾಳೆ ಯಾವಾಗ ಬರ್ತಿತ ಅದು ಇನ್ನೊಂದ ಅಂತೇಳಿ ನಾವು ಕಾಯ್ತಿರ್ತಿವಿ
ಹ್ಮ್ ಅವ್ರ ಹಂಗಿಲ್ಲ ಸ್ವಲ್ಪ ನೋಡಿದ್ರನು ಮುಂದಕ್ ಓಡ್ಲಿಲ್ಲ ಅಂದ್ರ ಬೇಸರ್ ಬಂದ್ಬಿಡ್ತದವ್ರಿ
ಹ್ಮ ಪಿಕ್ಚರ್ ನೋಡ್ತಾರ ಅಕ್ಕ ಜಾಸ್ತಿ ಫೈಟಿಂಗ್ ನೋಡ್ತರೆ ಬರಿ
ಹ್ಮ್
ನಾವು ಧಾರಾವಾಹಿ ನೋಡ್ತಿವಿ ಅವ್ರ್ ಪೈಟಿಂಗ ನೋಡ್ತಾರ ಹೌದ್ನ ಅಣ್ಣ ಅಂದ್ರ ಪ್ರೇಮ ಬೇಯ್ತಾನೆ ಇರ್ತರೆ
ಹ್ಮ್ ಹ
ಚಂತನ ಧಾರಾವಿನ ನೋಡ್ತೇವನು ಏನ್ ನೋಡಿ ನೋಡಿ ನೋಡಿ ಬ್ಯಾಸ್ರತ್ತ ಹೋಗಂತಾನ.
ಅವ ನೋಡಕ್ ಕುಂತೀವಂದ್ರ ಮತ್ತೆ ದಾರ ನೋಡಕ್ ಬಿಡ್ ಬಿಡ್ಲಾರ್ದಂಗ ಆಗ ಬಿಡತ್ತ. ಅಕಸ್ಮಾತಗ ಬಿಟ್ಟಿವಂದ್ರರು ಮತ್ತೆ ನೋಡ್ಬೇಕಂತ ಅನ್ಸಲ್ಲ. ಅದೆಲ್ಲಾ ರೂಢಿ ಬಿದ್ ಬಿಟ್ಟಿರ್ತ ಇ ಟೈಮಿಗೆ ಇರುತ್ತಾ ನೋಡ್ಲೇಬೇಕಂತ ಏನಾಗುತ್ತೆ ಏನಿಲ್ಲ. ಮತ್ತಲ್ಲ ಕುತ್ ಬಿಡುತ್ತ ನಮ್ಗೆ.
ಹೌದಕ್ಕ ಅದು ನಾವ್ ಹೆಂಗ್ ಹಸುವಾದ ಊಟ ಬೇಕನ್್ತ ಇದನ್ನ ರಾತ್ರಿ ಆಯತ ಅಂದ್ರೆ ಇದ. ಬೇಕನ್ನಿಸ್ತದೆ.
ಹ್ಮ್
ಮತ್ತೆ ಬೇರೆ ನೋಡ್ತ
ಹಾ
ಏನಂದೆ ಹೇಳಕ್ಕ
ಮತ್ತೆ ನಾಳಗ ಏನಾದಾರರು ಹೊಲ್ಕೋಬೇಕೇನವ ಅಂದೆ.
ನಾಳೆ ಹೂ ಹಾಕ ಹೋಗ್ಬೇಕು ಈ ಹೊಲ್ದ ಹಾಕಿವ ಅದು ಒಗ್ಗುಣಿ ಇವ. ದ
ಹ್ಮ್ ಹ್ಮ್
ಅಕಡ್ ತೆಗ್ಗಂತ ಅದೊಂದ ಸ್ವಲ್ಪ ಐತಿ ಅಲ್ಲಿ ಸ್ಟಾ ಬರ್ಬೇಕು. ಊರ್ವಕ ಬಾಳ್ ಬಾಳ್ ಹೋಗ್ಬಿಟ್ಟೈತಿ ಅರ್ದ ಅರ್ದ ಶಾಲೆ ಹೋಗೈತಿ.
ಮತ್ತೆ ಮಳೆ ಇಲ್ಲ ಏನಲ್ವ ಮತ್ತುತ್ತ ಅದ್ರಾಗ ಬೀಜ ಊರವರು ಒಂದೊಂದಲ್ಲಿ ಬಿಟ್ಟು ಬಿಟ್ಟು ಊರಿ ಇರ್ತಾರೆ ಅದು ಒಂದು ಪ್ರಾಬ್ಲಮ್. ಹ
ಹೂ ಅಕ್ಕಾ ಅಕ್ಕಾ ಊರಾರಲ್ಲ. ಕೂಲಿಯರ್ ಊರ್ಯರ್ಲ್ಲ ಒಂದ್ಸಲ್ ಊರೇ ಇಲ್ಲ.
ಹ್ಮ್ ಮತ್ತತ್ ಹಂಗಗೆ ಅವ್ರಿಗೆ ಅವ್ರು ಬಿಟ್ಟು ಬಿಟ್ಟು ಊರ್ ಬಿಡ್ತಾರ ಹಿಂದ್ ಯಾಕಂದ್ರೆ ಹಿಂದ್ ಹೊಲ್ಕಂದ್ರ ಅವ್ರ ಏನ್ ಬರ್ತ. ತ್ತರ್ ಬಿಡ್ ಕಾಣ್ತಿದ ನಂಗ ಬಿಡ್ತಿಗೆ.
ಹ್ಮ್ ಹಂಗೆ ಮಾಡ ನೋಡ ಮತ್ತೆ ಊರದ್ದು ನಾಟ್ಯ ಒಂದೊಂದು ಮತ್ತ ಒಗ್ಣಿ ಹಾಕಿವಲಕ್ಕವ. ಅವನು ನಾಟೆಲ್ಲ ಈಗ ಇದು ಮೂರ್ನೇ ಸಲ ಅನ್. ಹ್ಮ ಮೂರನೇ ಸಲ ಬೀಜ ಊರಲ್ಲ್ದ. ಇದು ಮೂರನೇ ಸಲ ಆಗ್ತದ ಆಕಕತ್ತು.
ಹ ಬರತಕ ಅಷ್ಟೇ ನೋಡ ಏನಾದ್ರು ಸ್ವಪ್ಪ ಗಿಡ ಸ್ವಪ್ ಸವಲ್ಪ್ ಎತ್ತರಗಿ ಬಂದ್ ಅಂದ್ರ. ಹ ಬಂದಾವಂತ ತಿಳ್ಕೊಬೇಕು. ಹ ಇಲ್ಲ ಅಂದ್ರ ಮತ್ತ ಓದಲ್ ಓದಲ್ ಮತ್ತತ್ ಹಚ್ಲಿಬೇಕತದ.
ಹ್ಮ ಆಹು ಅರ್ಧ ಅರ್ಧ ಸಾಲ್ ಪೂರಾ ಏಕ ಹೋಗೇಬಿಟ್ಟೈತಿ. ಒಂದ್ಂದ ಇದ್ರು ಮೊದಲು ಉಊರಿರ್ತಿವಲ್ಲಾ ಎರಡನೇ ಸಲ ಊರಿವೆಂದಿವವಲ್ಲ.
ಹ್ಮ್
ಅದು ಊರಾಗಿದ್ರು ಆಯ್ತು. ಅವಾಗನುೂ ಇರ್ಲಿಲ್ಲಕ್ಕ ಫಸ್ಟ್ಗೆ ಅವರ್ದ ಮತ್ ಹೋಗ್ಬುಣಿ ಹಾಕ್ಲೇಬೇಕ ಒಂದ್ಸಲ. ಹಾಕಿದ್ದೀವಿ ಮತ್ತ ಮತ್ತೆ ಈಗ ಅದನು ನಾಟಿಲ್ಲ ಎರಡ್ನೇ ಸಲ ಹಾಕಿದ್ನು.
ಹ್ಮ್ ಹ್ಮ್
ನಾಟೆಲ್ಲ ಅಂದ ಊರ್ಬೇಕಂದ್ರ ಎಲ್ಲಾರು ಒ. ಒಂದೊಂದು ಸಣ್ಣ ಮಳಿಕೆ ಹೊಡ್ರ ಅದನ್ನ ನಾವು ಇದ್ ಮಾಡಿಬಿಡ್ತೇ ತೋಡಾಗ ಮಾತ್ರ.
ಹ್ಮ್ ಹಂಗಾದ್ರೆ ಸ್ವಲ್ಪ ಹ್ಮ್ ಹಂಗಾದ್ರರು ಕಷ್ಟ ಆಬ ಬಿಡ್ತವ ಮತ್ ಹಂಗ. ಬಂದ್ರಾ ಅವ್ರ ಏನಾರ ಮತ್ತ ಒಂದ್ಸಲ್ ಊರದಂದ್ರ ಮತ್ತೆ ಒಂದಮ್ಮ. ಓದಲ್ ಓದಲ್ ಸ್ವಲ್ಪ ಉಳ್ದನು ಆಗತ್ಷತ್ತಿಗೆ ಅಷ್ಟೊತ್ತಿಗೆ.
ಆಕ್ಕ
ಸಪ್ ಸೊಪ್ ಉಳ್ದಿತ್ತ ಅಂದ್ರ ಅಿಷ್ಟ್ ಆರ ಮುಯ್ತ ಮತ್ತೆ ಏಕಸಾರ ಉಳ್ದು ಅಂದ್ರರು ಬಾಳ ಕಷ್ಟ ಆಗ್ಬಿಡತ್ತ
ಹೌದಕ್ಕ ಇಲ್ಲಿ ಅಂದ ಎರಡು ಹೊಲ್ದ ಊರಗ್ಲ ಎರಡು ಹೊಲ್ದಾಗನು ಎರಡ್ ಸಲ್ ಬ ಬಿಟ್ಟೋಗ್ ಬಿಟ್ರ
ಹ್ಮ್ ಅಂಗ ಅಂದ್ರೆ ಕಷ್ಟ ತಂದೋಡು ಮತ್ತೆ ಈ ಅತ್ತಿ ಅಷ್ಟೇ ಹಾಕಿರಾನ
ಕ್ಕ ಅತ್ತ ಅಷ್ಟ ಆಯಕವಿ ಆಕಾರ ತೊಗರಿ ಆಕ್ಯಾರ ಈಗ ಜಾಸ್ತಿ ಅತ್ತಿನ ಹಾಕ್ಯಾರಕ್ಕ
ಹ್ಮ್ ಹ್ಮ್ ತೊಗರಿ ಆಗ್ತಿದ್ರಲ್ಲ ನೀವು ಅದಕ್ಕೆವ ಹಾಕಿಲ್ದೇನಿ ಸರಿ ಅಂತ
ತಗರಿ ಹಾಕಿಲ್ಲಕ್ಕ ಈ ಸಲ ಇದು ತಿಪ್ಪಿ ಗೊಬ್ಬರ ಹಾಕಿವಲ್ಲಾ
ಹ್ಮ್ ಹ್ಮ್
ಅದಕ್ಕೆ ಅತ್ತಿ ಊರಿದ್ರಯ್ತು ಚಂದ ಬರ್ತಂತ
ಹ್ಮ್ ಹ್ಮ್
ಅತ್ತ ಆಕಿ ವಕ್ಕ
ಹ್ಮ್
ತೊಗರಿ ಹಾಕಿಲ್ಲ ಆ ತೊಗರಿ ಸೈಡ್ ಈಸಲ ಜಾಸ್ತಿ ಹಾಕಲಕ್ಕ ಬಾರ ಬಾರ ಅಲ್ಲ ಹ್ಮ ಬಾಳ್ ಬಾಳ್ ಹೊಲ ಇದ್ದಾರ ಆಕ್ಯಾರ
ಹ್ಮ್
ಎಲ್ಲಾರದಾರ ಅಷ್ಟೇ ಹತ್ತಿ ಹಾಕ್ಯಾರ
ಹ್ಮ್ ಹ್ಮ್
ಅಕ್ಕಡ ಗಡದಾಗ ಲಾಕದ ನಟ್ಯಲ್ಲಕ್ಕ ಅಕ್ಕಡಿ
ಮತ್ತತ್ ಮಳೆ ಇಲ್ಲ ಏನಿಲ್ಲ ಮಳೆಯಾರ ಇದ್ರೆ ಸ್ವಲ್ಪ ಹತ್ತಿತ್ತು
ಹೌದಕ್ಕ ಅವ್ರು ಊರ್ಯಾರಲ್ಲ ಸ್ವಲ್ಪ ಜಾಸ್ತಿ ಹರ್ಶಿನ ಇರ್ಲಿಲ್ಲ ಅಂತ ಮಣ್ಣು
ಹ್ಮ್
ಮತ್ತ್ ಗುಡ್ಡ ನೀರ್ ನಿ ನಿತ ಬಂದ್ರ ಮಣ್ಣು ಉಣಕತ್ತದ ಅಕ್ಕ ನೀರ್ನ
ಹ್ಮ್
ಯಾರ್ದು ಬಂದ್ ಬಿಡ್ತಾವಲ್ಲಾ ಆಯ್ತ್ ಅಷ್ಟ್ ಹಸಿನ ಆಗಿರಲ್ಲಾ ಊರಾರಲ್ಲ ಆ ಮತ್ತ ಅಲ್ಲಿ ಬೋರ್ನಿಲ್ಲ ಏನಿಲ್ಲ ಈಗ ಹೇಗ ಕಾಣತ ಅಂತಯ್ಯೋ
ಹ್ಮ್ ಮತ್ತೆ ಅದು ಏರಿಗ ಇರ್ತಾವ ಗುಡ್ದಾಗಂದ್ರ ಬರ ಕಲ್ಲೇ ಇರ್ತವ ಅಲ್ಲಿ
ಹ
ಮತ್ತೆ ಮಳಿ ಬಂದಾಗ ಎಲ್ಲ ಕೊಚ್ಕೊಂಡ ಹೋಗಿರ್ತದ ನೋಡ್ ನೀರ್ ಏನ್ ಕೊ
ಹಓ ಅಕ್ಕ
ಹಂಗಂದ್ರೆ ಸ್ಲ್ ಕಷ್ಟತ ಸ್ ಹಾ ಸರಿ ಆಯ್ತು
ಹ